ನೀವು ಹಾಂ ಕಂಡೇಶವ ಮಾಡದ್ಯ
ಹಿಲ್ಲಪ್ಪಾ ಸುಮ್ ಕೊಂತಿವ್ ನೀ ಏನ್ ಮಾಡಿದ್ದವಪ್ಪ
ಏನಿಲ್ಲ ಆರಾಮಾ
ಹಾ ಆರಾಮಪ್ಪಾ ನೀ ಆರಾಮ್ ಇದ್ದೀಯಲ್ಲಾ
ಹ್ಮ್ ಊಟವ
ಹಾಗದಪ್ಪಾ ನಿಮ್ದು ಊಟ ಅದು
ಹ್ಮ್ ನಮ್ದು ಆಯ್ತಾ ಯ ಕಾಲೇಜ್ ಆದಿಯಾ ಈಗ
ಪ ಊಟ ಹ
ಯಾವ ಕಾಲೇಜ್ಗ ಇದ್ದೀಯಾ
ಕೊ ಇಬಕ್ಕ ನ್ ಕೊಟ್ರು
ಊಟಕ್ಕೂ ಚಪಾತಿ ಬದನೇಕಾಯಿ ಪಲ್ಯ ಮತ್ತೆ ಅವರೇಕಾಯಿ ಪಲ್ಯ ಮೆಂತ್ಯೆ ಉಳ್ಳಾಗಡ್ಡಿ ಅನ್ನ ಜೀರಾ ರೈಸ ಮತ್ತೇ ಮೊಸೂರು ಮತ್ತೇ ಸಾಂಬಾರು
ಹ್ಮ ಆತಲ್ಲ ಇದು ಇದ ಇದ್ದಂಗ ಅದಪ್ಪಾ ಹೋಟೆಲ್ ಇದ್ದಂಗದ.
ಹಾ ಬರಿ ಕೊಡ್ತಾರೆ ನಮ್ ಹಾಸ್ಟೆಲ್ದಾಗ ಊಟ
ಹ ಹೋಗು ಹೆಂಗ್ ಇದ್ದೇ ನಿಮ್ಮ ಹಾಸ್ಟೆಲ್.
ಹ್ಮ್ ಚಲೋ ಅದ ನಮ್ಮ್ ಹಾಸ್ಟೆಲ್ ಬರ್ರಿ ಅದ ಇಲ್ಲಿ ಬೀಗುಡಿ ನಮ್ಮ ಬೀಗುಡಾಗದ ನಾನೀಗ.
ಹ ನನ್ ಸಿಕ್ಕಿಲ್ಲಪ್ಪಾ ಟ್ಯಾಂತ್ ಮಗನ್
ನೀವ ಈಗ ಯಾವ ಕಾಲೇಜಗ ಹಚ್ಚವದಿ ಈಗ?
ನಾ ಇದಕ್ಕ ಹಚ್ಚತಿನ ನಾ ಕೆ ಎಲ್ ಇ ಕೆ ಎಲ್ ಇ ಚಿಕ್ಕೊಡಿ.
ಚಿಕ್ಕೊಡಿಗ ಹಚ್ಚಿ.
ಹಾ
ನಮ್ಮ ಊರು ಅಲ್ಲೇ ಸನೆ ಆಗುತ್ತ ಚಿಕ್ಕೋಡಿ ಅಂದ್ರೆ ಬಾಗಲ್ಕೋಟ್ ನಮ್ದ ಮುದೋಳ.
ಎ ಹಾ ಎಷ್ಟ ಕಿಲೋಮೀಟರ್ ಆತೂ
ಅಂದಾಜ ನೂರ ನೂರ ಇಪ್ಪತ್ತ ಕಿಲೋಮೀಟರ್ ಆಗುತ್ತಾ ನಮ್ಮ ಊರಿಂತ್ರ ಚಿಕ್ಕೋಡಿ.
ಹ್ಞ
ಚಿಕ್ಕೋಡಿಗ ಇನ್ನು ಎ ಅಲ್ಲ ಅಲ್ಲಿ ತರಬಂಡಿ ರೇಸದು ಇಡ್ತಾರ ಹೋಗಿ ಏನ್ ಅಲ್ಲಿ.
ಹೋಗುನ ಮಸ್ತ ಮಾಡ್ತಾರಪೋ ನಾವ ತರ್ಬಂಡಿ ರೇಸ್ ಅಂದ್ರ ನೋಡೋದು ಬಾಳ ಇಷ್ಟ. ಚರಬಡಿಸ್ ರೇಸ್ ನೋಡೋದು ಬಾಳ ಇಷ್ಟ ನನ್
ಮರಿದು. ಹೂ ನಮ್ಮೂರಿನ ಒಂದ್ ನಾಲ್ಕೈದು ತರಬ ಎತ್ತ ಅದಾವ. ನಮ್ಮ ಊರು ಫೇಮಸ್ ನಮ್ಮಊರು ಚರಮಂಡಿಗೆ ಹೂ ಅಲ್ಲೇ ಹೋಕ್ಕೋವ ಕೇಸರಿ ಚಿನ್ಸತ್ತ ತಪ್ಪ ನಮ್ಮ ಊರಿಂದ ಹೊಂಡಗೋಡಿ ಮುದೋಳು ಹೊಂಡಗೋಡಿ ಮುದೋಳು ನಮ್ಮೂರ ಒಂದ ಫೇಮಸ್ ಕೇಸರಿ ಚಿಂಚಿ ಕೇಳಿರ್ಬೇಕಲ್ಲ ಚಿಂಚಿನಿ.
ನಾ ಕೇಳರ್ಬೇಕು.
ಅದರುವ ಮೂರ್ತಿ ಮಾಡಿಟ್ಟಾರ ಒಂದ ಊರಾಗ.
ಹಾ
ನಮ್ಮ ಊರ ಬಾಜುನ ಉಪ್ಪುಲ್ ಹೋದಲೆಲ್ಲಾ ಪಾ ಪೂಪರಾ ಫಸ್ಟ್ ಪ್ಲೇಸ್ ಹೊಡ್ಕೊ ಬಂದ್ರರು ಬದತ್ತದ
ಹ ಹ ನಾ ಬಾಳಷ್ಟು ಎತ್ತುಗಳು ಹ
ನಮ್ಮೂರು ನಮ್ಮ ಊರ ಬಾಜು ಮತ್ತೊಂದು ಬಂಡವಾ ತೀರ್ಥ ತಂದರ್ ಮನ್ನೆ ಹದನಾರ ಲಕ್ಷ ಹೂ ತುಗಡಿ ತಮ್ಮ ಹೋದ ವರ್ಷ ನೋನ ತಂದಿದ್ದರಿ ಹೊಂಟವಡಿ. ಸರ್ಜಾ ಅಂತ ಅಂದು
ನನ್ನ ಒಂದು ಎರಡ್ ಮೂರ್ ತಿಂಗಳ ಹಿಂದ ಹಿಂದಕೀ ಹಿಂದ ಕೆಸರ ಬೈಜ ಅಂ ಅಂತ ಅಲ್ಲ ಹವಾ ಇದು ಮಾಡ್ತಲ್ಲ. ಲೋ ಹಲೋ? ಹಲೋ?
ಹಾ ಹ ಮಾಸ ನಿತಂತು ಪರಚೊರ
ಹಾ ಫಾರ್ಚುನರ್ ಹಾ ಕೆಲಸತ್ತದ ಅಲ್ಲ ಹಾ
ಲೋ ಪಾ ಪಾರ್ಚುನರ ಒಡದದ ಒಂದು
ಹಾ ಮತ್ತ ಪಾರ್ಚುನರ ಅಂದ್ರ ಸುಮ್ಮ ತೋಳಾರ ಅಂತ ಹಾ
ಪುನಾ ಪುನಾ ದಾಗಿತ್ತು ರೇಸು ಪೂರ್ತಿ ಓಪನ್ ರೇಸ್ ಇತ್ತು. ಓಪನ್ ರೇಸ್ ಸೈಡ್ ಹೊಡದ್ ಬಿಟ್ಟದ ಹ ಫುಡ್ ಪರ್ಚ್ ಪರ್ಚ್ನರ್.
ಈಗ ನೆಕ್ಸ್ಟ್ ಮತ್ತ ಮುಂದಿನ ವರ್ಷ ಅಲ್ಲೇ ಅದ. ನಮ್ಮ ಊರಿನವು ಆ ನಮ್ಮ ಊರಿನವು ಆರು, ಏಳು, ಎಂಟೊಂಬತ್ತು ಹತ್ತು, ಹತ್ತು ಹತ್ತು ಒಕ್ಕಾವನಮ್ಮ ಊರಿಂದ.
ನಿಪುಣಕಾ
ಹ್ಮ್, ಪಾಕಕ್ಕ ಒಂದ್ ಅದ್ರಗ ಫೇಮಸ್ ಒಂಟಗೋಡಿ ರಾಮ
ಹ ಒಂದುಗಣ ರಾಮ
ಹ್ಮ್, ಕ್ಯಾಪ್ಟನ್ತ್ಂದದ ಸರ್ಜಾ ತಂದದ ಒಂದುಸಲ ವಿಲನ್ತ್ತೊಂದು ದಸ ರೇಟ್ ಆರಬೇಕಾ
ಹಾ.
ಬಾಳದು. ಮ ನಾವ್ ಮನಗ ಒಂದು ನಮ್ಮೂವು ಇಲ್ಲ ನಮ್ಮೂ ಮೊದಲಿದ್ದು ಎಲ್ಲರೂ ಕೊಟ್ಟಾರನಮ್ಮ ಅಪ್ಪಾರ. ಅಲ್ಲ ನಮ್ಮ್ ಮನಿ ಬಾಜುನ ಒಬ್ಬರ್ದದ ನೈವಲಿದಾಗ ಒಂದ್ ಹಾಕದವ ಎತ್ತ
ಹಾ,
ನಮ್ಮ್ಊರು ಫೇಮಸ್ ಒಂಟಗುಡಿ ರಾಮನೂಡು
ಡಿ ರಾಮ ಎಷ್ಟ ಎಷ್ಟಡದು
ಆಟೋ ಎಲ್ಲೊದಲ್ಲೊಂದ ಪಿಕ್ಸ್ ಒಂದ್ ಪಿಕ್ಸ್ ಒಂದು ನಾಲ್ಕು ನ ಒಟ್ಟ ಹೊಡಿಯೋತೈತಿ ಒಂದರಹೊಡಿತೈತಿ ಎರಡರ ಹೊಡಿಯತದ.
ಮತ್ತ ಆದ್ಮೆಲೆ ದ್ವಿತೀಯ
ಹ್ಮ್, ಒಟ್ಟ ಪಿಕ್ಸ್ ಹೊಡಿಯತದ ಒಂದ್ ಎರಡ್, ಮೂರ
ಹ್ಮ
ಅಲ್ಲೇ ನಮ್ಮ್ ಊರ್ ಬಜುನಬ ಒಬೋನದಾನ ಅಕ್ಕಿ ಮಾಡಡಿ ಅತ್ತಂದ
ಮದರ್
ಕುಮಾನ ಕೆ ಮಾಡ ಡಿ ಕುಮಾರ್ನ್ ತಂದ ಹ, ಅವಂದ ಒಂದ್ ಎತ್ತ ನಮ್ಮೂರಿಂದ ಒಂದ್ ಎತ್ತ ಎರಡು ಜೋಡ್ ಮಾಡಿ ಉಿಸಸ್ತರಾ
ಹದಾ
ಮೊನ್ನೆ ಅವಂಗ -ಅವಂಗ ಜಗಳ ಬಿಡ್ತ
ಹಾ, ಎದರ್ಶನಂದ
ವಾಯರಇಪ್ಪತ್ತೊಂದ್ನೂರ- ಇಪ್ಪತ್ತೊ ನೂರು ಮೀಟ್ರು ನಾಕ್ನೂರ್ ಮೀಟರ್ ಅದ ಇಪ್ಪತ್ ನಾಕ್ನೂರ್ ಮೀಟರ್ ಜಗ್ಗದ ನಮ್ದು. ಹಲೋ,
ಹಾ, ಜಗಳ ಆಯ್ತತಂದೆಲ್ಲಾ ಎದ್ರ ಸಂಬಂದ ಜಗಳ ಆಗದ ಅಲೋ, ಹಲೋ
ಅದು ಜಗಳ ಜಗಳು ಮಾಟ ಮಾಡ್ಸೊಂಬಂದ್ಬಿಟ್ಟಾರ. ಅತ್ತವಾಗಿ ಅಕತ್ತಾರ ಹಾ ಕೆೇಳಾಗ ದ ಕೆೇಳಾಗದದ ಹಲೋ,
ಹಾ, ಕೆಲ್ಸತದಲ್ಲಾ
ಹಾ, ಹಾ
ಕೆಳ್ಸತದ
ಹಾ, ಕೆಳಕತದ
ಹ್ಮ್, ಊರರು ಜಗಳದೇಕಾಗದ
ಅವ ಹಲೋ,
ಹಾ, ಹಲೋ
ಅದೇ ಅವು ತಾನೆಗ ತನ್ನನಾಗ ಎಡ್ಡುಒರಿ ಗೆಲ್ಬೆಕತ್ತಂದ ಮಾಟ ಮಂತ್ರ ಮಾಡ್ಸ್ಕೊಂಡ ಬಂದ್ ಬಿಡ್ದಾನ.
ಹಾ
ನಾ ಮೂರು ಮೂರು ರೋಡಿ ಕೂ ಅವ ಅಕ್ಕಿ ಮಾಡ್ಯಾವ
ಹಾ
ಹ ಮೂರ ರೋಡ್ ಕೂಡ್ತಾವಲ್ಲ ರೋಡ್ ಕೂಡ ಇಲ್ಲಿ ನಿಂಬೆಕಾಯಿ ಕೂದಲಾ ಒಂದು ಗೊಂಬೆ ಎ ಕೂರ್ತ ಮಾಡಿಸಿ ಮತ್ ಎತ್ತಿನ ಪೋಟೋ ಒಂದ್ ಎತ್ತಿನ ಪೋಟೋಕ್ ಮಳೆ ಬಡದ್
ಅಲ್ಲೇ ನಿಮ್ ಹೊರಾಗ
ಹಾ ತಮೂನ ಎತ್ತ ಗೆಲ್ಬೇಕತ್ತ ಅಂದ ಅಂಕಂತ ಕಟ್ಟ ಗೊತ್ತ ತಾವ್ನಗೆೊತ್ತಾಗಾಣ ಅವ್ನು ಬಡದ್ ಬಿಟ್ರಪ್ ಬಡದ ಕಾಲ ಕೈ ಕಾಲ ಮುರಿದ್ ಬಿಟ್ರು ಬಡದ ಈಗ ಇಲ್ಲಾ ಅಂದ್ರೆ ತ ಒಂದ ಹೂಡಾಕತಾನೆ ನವ
ಪುರ ಸಾಯಿ ಹೊಡದ್ರ ಅವನಿಗೆ
ಹ್ಮ್ ಬಾಳ ಹೊಡದ್ರ
ಹ್ಮ್
ಅದು ಮಾಟ ಮಂತ್ರ ಮಾಡ್ಸನೊ ಎತ್ತಿಗೆ ಆರಾಮ್ ತಪ್ಪ
ಮಾಡ್ಬಾರಡ್ದು ಮೂಕ್ ಮೂಕ್ ಪ್ರಾಣಿ ಇರ್ತಾವಕ್ಕ ಏನ್ ಗೊತ್ತಾಗಲ್ಲ ತ್ರಾಸ್ ಆಯ್ತ ಯಾರಿಗ್ ಹೇಳ್ಬೇಕು ಏನೋ
ಇ ಬಡ ಅಂತ ಗಪ್ಪ ಇನ್ ನಮ್ದು ಒಂದ್ ತೋಗಡೆ ರಾಮಂದು ಬ ಸರ್ಜಾ ಒಂದು ಎರಡು ಕೂಡೆ ಬಿಡ್ತಾರೆ ಅವಾಗ ಪ್ರೈಸ್ ಎರಡ ಆಕ್ತವೆ ಆ ಆ ಎತ್ತಗೋಳ ಮಾಲಕ್ಕ ಎತ್ತಗೋಳ ಸಂಬಂಧ ನಾಕ್ ಎಕರೆ ಜಾಗ ಮಾರೆಯಾನ
ಎದಕ್ಕ
ಪೂರ್ತಿ ನೀರಾವರಿ ಪ್ರದೇಶ ಮತ್ತ ಮಂಟೈನ್ಸ್ ಮಾಡಬುದು
ಎತೋಗಳ ಸಾಕಬೇಕಲ ಮತ್ತ ದಿನ ಊಟಾ ಹಾಕ್ಬೇಕ ಅದಕ್ಕ
ಹ್ಮ ಹಾ
ಪೂರ್ತಿಯಕು ಮತ್ತ
ಹಾ ಬೇಕು ಎನರ್ಜಿ ಬೇಕಲ್ಲ ಮತ್ತೆ
ಅತ್ತೇನ ಆಗಲ್ಲ ಹ್ಮ್ಂ ಒಮ್ಮೊಮ್ಮೆ ತತ್ತಿ ಹಾಕ್ತಾರ ತತ್ತಿ
ಹ್ಮ
ಎತ್ತ ಗೋಳಿಗಿ
ನಲ್ಲ ಪ್ರೈಜ್ ಹೊಡಿತವೋ ಬಹುಮಾನ ಅಲ್ಲಿಕ್ಕೆಗೆದ ಗೆಲ್ತವೋ ಹ್ಮ್ ಮತ್ತ ಹೆಂಗ ಅದ ಅಕಡೆ ನಿಮ್ ಕಡೆ ಪರಿಸರದ ಎಲ್ಲ ಈ ಗೂಡಗ
ಚಲೋ ಚಲೋದ ಬಿಗೂಡ ಇಲಿಕ್ಕೆ ನಮ್ಮಲ್ಲಿ
ಹಾ ಹ ಕಡೆ ಕಬ್ ಬಾಳ
ಆ ಕಬ್ಬ ಜಾಸ್ತಿ ಬೆಳಿತಾರ ಈ ಕಡೆ ಕಬ್ಬು ನೋಡಿಲಿ ಬಂದಾಗಿಂದರ ನಾನ್
ಹ್ಮ
ಮಾರಯ ತೊಗರಿ ತೊಗರಿ ಬೆಳಿತಾರ ಕಡ್ಲಿ ಬೆಳತಾರ. ಹಾ ಹತ್ತಿನ ಬೆಳತಾರ ಜಾಸ್ತಿ ಕಬ್ಬು ಕಡಿಮೆ ಇಕಡೆ ಬೆಳೆದು
ಅಂದ್ರನು ಇ ಕಡೆ ಚಕ್ಕಡ ಕಡೆ ಮಸ್ತ್ ಬತಪ್ಪ. ವಾತಾವರಣದ ನಿಮ್ಮ ಊರ ಇಲ್ಲೇ ಸನಿ ಆತದ ಅಲಾ
ಮಳಿ ಅದು ಈಗ
ಮಳೆದು ಚಲೋ ಅ ಮತ್ತ ಕಬ್ಬ ಅದ ಅಂತ ಮಳೆ ಚಲೋ ಇರ್ತದ.
ಹ್ಮ ನೀರಾವರಿ ಪ್ರದೇಶ ಅಲ್ಲ ಅಕಡ
ಹಾ
ಈ ಕಡೆ ಬೀಗುಡ ಇಲ್ಲ ನೀರಾವರಿ ಹಂಗ ಬರ ಕಿನಾಲ್ ಮೆಗಾ ಎಲ್ಲ ನಿತ್ತರ್ತ ಅಲ್ಲ ಕಿನಾಲ್ ಮಾಗ ಇರತ್ತ.
ಹ್ಮ್.
ಮತ್ತ ನಿಂದ ಆ ಕಡೆ ಮತ್ತನ್ ಸಮಾಚಾರ ಊರ್ ಕಡೆ ಹೋಗಿಲ್ಲ ಊರಿಗ ಹೋಗಿಲ್ಲ.
ಹ ಈಕಡೆ ಊರಿಗ ಬರ್ನ ಫೋನ್ ಹಚ್ಚು ಬರ್ತೀನಪ್ಪಾ ನಿನ್ ಬಲ್ಲಿ.
ಹ್ಮ ನೀ ಹೋಗಿಲ್ಲ ಊರಿಗಿ
ಹಾ ಹೋಗಿಲ್ಲ.
ಯಾವಾಗ ಸುಟಿ ಆಕವ.
ಆ ಇವತ್ತ ಹೋಗಬೇಕ ಅಂದ
ಹ್ಮ.
ನ್ ದುಡು ಮತ್ತ ಹೋಗ ಬರೋದು ಸುಮ್ಮ ಹೈರಾಣ ಆತ ಅಂತೇಳಿ ಹೋಗಿಲ್ಲ.
ಹ್ಮ್ ಹ್ಮ್ ಹ್ಮ್ ಯಾವಾಗ ಮುಗಿತಾವ ಎಕ್ಸಾಮ್.
ನಮ್ಮ ಈಗ ಮುಂದಿನ ತಿಂಗಳು ಆಯ್ತಾರ ಕೆವ ಜುಲೈ
ಹ್ಮ ಹ್ಮ ನಮ್ಮನುೂ ಸೆಮ್ಮ ಎಕ್ಸಾಮ್ ಬಂದಪ್ಪ ಇಪ್ಪತ್ತೊಂಬತ್ರಕ್ಕೆದ ತಸ್ಟ್ ಎ ಏಕೆವ ತಂದಿದ್ದು ಏಕೆ ಮುಗ್ದಾವ.
ಇನ್ನ ಮಿಟರ್ಮ ಮೀಟರ್ಮ್ ಆರನೇ ತಾರೀಕದಾ.
ಮೀಟ್ಟರ್ಮ ಆರನೇ ತಾರೀಕ ಮುಗಿಸಿ ಸೇಮ್ ಮುಗಿಸಿ ಮನಗ ಹೋಗಬೇಕುಣೋದ ಅದ. ಮನೆ ಮನೆಗೋದ್ರ ಒಮ್ಮೆ ಗಣಪತಿ ಮುಗಸ ಬರ್ಬೇಕು.
ದೇವ
ಹ್ಮ.
ಗಣಪತಿ ಯಾವಾಗದ.
ಗಣಪತಿ ಸೆಪ್ಟೆಂಬರ್ ಹದಿನೇಳಕ್ಕ ಹದಿನಾಕ್ಕಕ ಅದ.
ನಿಮ್ಮಲ್ಲಿ ಗಣಪತಿ ಇಡಲ್ಲ ಪೂರ್ತಿ.
ಹ್ಮ.
ಹಲೋ
ಹಲೋ ಹಾ
ಗಣಪತಿ ಗಣಪತಿ ಇಡಲ್ಲ ನಿಮ್ಮಲ್ಲಿ
ಗಣಪತಿ ನಮ್ಮುರಾಗ ಆರಏಳ ತೊಲ್ ಇಡ್ತಾರ.
ಆರ ಏಳ್ ತೊದಲ್ಲಿ
ಹಾ
ಹ್ಮ ದೊಡ್ಡ ಪೂರ್ತಿ ಐಟ್ ಇಡಲ್ಲ ಎಷ್ಟ ಐಟ್ ಇಡ್ತಾರ ನಿಮ್ಮಲ್ಲಿ
ಒಂದು ಐದಡಿ ಐದ ಅಡಿ ಆರ ಅಡಿ ಅಷ್ಟ ಬಾಳ ಆಯ್ತು
ಹಾ ಹಾ ಹಾ ಆಯ್ತ ಊಟ ಊಟ ಮಾಡಿಲ್ಲ
ಹಾ ಮಾಡಿನಿ ಮಾಡಿದಲ್ಲ.
ಹ್ಮ್ ನಾನು ಮಾಡೇನ್ ತಗೋ ಈಗ ಸ್ವಲ್ಪ ಕ್ಲಾಸ್ ಅದ ನಂದು.
ಹಾ ಹಾ
ಕ್ಲಾಸಗೆ ಹೋಗ್ ಬರ್ತೀನಿ ಮತ್ತೆ ನಿಮಗೆ ಕಲ್ ಮಾಡ್ತೀನಿ.
ಹತ
ಅಲ್ಲ
ಹಾ